ನಮಸ್ಕಾರ ಆರಾಮ್ ಅದ್ರ ಅಲ್ರಿ ಬಾಜ ಸರಿ. ಕಲ್ಚರ್ ಗಿಡಗಳು ಕಾಣ್ಸ್ತ್ತಾವ್ರೀ
ಹಾ ಕಾಣಸಾಗತ್ತ ರೀ ನೀನರಿ ಭಾಳ ಐತ್ರಿ
ಹಾರಿ
ಗ್ರೀನರಿ ಬಾಳ ಐತ್ರಿ.
ಹಾ ಅದೇ ಕಾಲೇಜ್ ಗ್ರೀನರಿ ಬಾಳ ರೀ ಏನ್ ಮಾಡ್ತ ಬಾಜು ಉಳಗಡ್ಡೆ ಗಿಡಗಳು ಬೇಳದ್ದ್ದು
ಯಾವ್ರಿ ನಿಮ್ದ
ಅದೆಲ್ಲ ಬಿಡ ಬಾಜು ನೋಡ್ ಯಾವ್ದ್ ಗಿಡ ಬೆಳೆದ್ ನೋಡ ಸ್ವಲ್ಪ್ ಇವ ಯಾವ ಮನೆೆ ಕ್ಲೀನ್ ಮಾಡಿ ಈ ಕಡೆ ರೈಟ್ ಸೈಡ್
ಹಾ ಇವ್ರೀ ಟೊಮೆಟೊ ಬೆಳದ್ರೀ ಮತ್ತೆ ಉವನ್ರೀ ದತುರಾ ದತುರಾ ಮಲ್ಬಾರಿಲ್ಲಿ ಯೂಸ್ ಮಲ್ಬಾರಿ ಪ್ಲ್ಯಾಂಟ್
ದತುರ ದತುರ ಮತ್ತ
ಮಲ್ಬರಿ ಇಲ್ಲಿ ಸಿರಿ ಕಲ್ಚರ್ ಐತ್ರಿ ಅದ್ರ ಸಲುವಾಗಿ ಮಲ್ಬರಿ ಪ್ಲಾಂಟ್ ಬೆಳೀತಾರೆ
ಹ್ಮ್ ಮಲ್ಬರಿ ಪ್ಲಾಂಟ್ ಅದ ಮಲ್ಬರಿ ಪ್ಲಾಂಟದ ಉಳಗಳ ನೋಡಿ ನಿ
ಉಳ ನೋಡನ್ರಿ ಇಲ್ಲಿ ಮೇಡಮ್ ಸರ್ ಮಾಡತಾರ ಮೇಡಮ್ ಅರೆಸ್ಟ್ ಮಾಡ್ಬೇಕ್ರೀ ಸಿಲಿ ಸಿಲ್ಕ ಪ್ರೊಡ್ಯೂಸ್ ಮಾಡ್ತಾರೆ ಸಿಲ್ಕ
ಎಲ್ಲ ಮ ಸ್ವಲ್ ಪ್ರೊಸೆಸ್ ಅದು ಹೆಂಗ ಹೆಂಗ ಅದ ಏನೇನಾದ್ ಸ್ವಲ್ಪ ಹೇಳ್ರಿ. ಒಟ್ಟ ಹುಳ ಅದ ನೋಡಿಲ್ಲ ರೇಷ್ಮೆ ಹುಳ
ರೇಷ್ಮೆ ಹುಳ ಅದು ಕಲಿಬೇಕ್ರೀ ಅದು ಒಂದು ಕೋರ್ಸ್ ಇರ್ತೈತಿ. ಸೆರಿ ಕಲ್ಚರ್ ಅಂತ ಅದನ್ನ ಕಲ್ತ ಮೇಲೆ ಎಲ್ಲಾ ಗೊತ್ತಾಗುತ್ತೆ.
ಸ್ವಲ್ಪ ಹೇಳ್ರಿ ನಿಮ್ಗ ಬೇಸಿಕ್ ಹೊಲ್ದದೊಳಗ ಎಲ್ಲಾ ಕೆಲ್ಸ ಮಾಡಿರ್ತರಿ ನೀವ್ ಎಕ್ಸ್ಪೀರಿಯನ್ಸ್ ಇರತ್ತ.
ಹಾ ರೀ ಅಗ್ರಿಕಲ್ಚರ್ ಮಾಡಿದ್ರೆ ಎಲ್ಲ ಗೊತ್ತಾಗತ್ತರಿ ಅಗ್ರಿಕಲ್ಚರ್ ನೀವ ಮಾಡಿದ್ದೀರಾ?
ಅದೆಲ್ಲಾ ಬಿಡ್ರಿ ನಿಮ್ಗೆ ನಾಲೆಜ್ ಅದಲ್ರರಿ ಹೋಗಿರಿ ಹೊಲಕ್ಕ ಅದ್ರ ಬಗ್ಗೆ ಹೇಳ್ರಿ ಸ್ವಲ್ಪ ಸರಿಕಲ್ಚರ್ ಹುಳಗಳು ಹೆಂಗ ರೇರ್ ಮಾಡ್ತಾರ ಏನ
ಸರೀ ಕಲ್ಚರ್ ಅಂದ್ರೆ ನೋಡ್ರಿ ಅದ್ರೊಳಗೆ ಒಂದಿಷ್ಟ ತಳಿ ಇರ್ತಾವೀ ಸರೀ ಕಲ್ಚರ್ ಒಳಗೆ ಮಲಬರಿ ಮಲಬರಿ ಮೈಸೂರು ಹ್ಯಾಬಿಡೇಡ್ ಅಂತ ಸರಿ ಅವನ್ನ ಫಸ್ಟ ಸ್ಟೆಮ್ ಕಟ್ಟಿಂಗ್ಲಿತ್ರ ಅವ್ನ ಆಹ ರೇರ್ ಮಾಡ್ಬೇಕ್ರಿ ಫಸ್ಟು ಮಲ್ಬರಿ ಪ್ಲಯಾಂಟ್ ಬೆಳೆಸ್ಬೇಕ್ರಿ ಸ್ಟಪ್ ಕಟಿಂಗ್ ತಗೊಂಡು ಅದನ್ನ ಮಣ್ಣಲ್ಲಿ ಅರವತ್ ಅರವತ್ ಮೀಟ್ರು ಇಡಬೇಕ್ರಿ
ಹ್ಮ್ ಹ್ಮ್
ಆಮೇಲೆ ಸ್ಪೇಷಿಂಗ್ ಮಾಡಿ ಹವಕೆ ಫೇವರೇಬಲ್ ಎನ್ವಿರಾನ್ಮೆಂಟ್ ಮತ್ತೆ ಸಾಯಿಲ್ ಇರ್ಬೇಕ ರೀ ಅದಕ್ ಮಣ್ಣು ಮಣ್ಣು... ಪರಿಶುದ್ಧವಾಗಿ ಅದು ಏನ ಅಂತಾರಲಿ ಈಗಿಂದ ಆ ಸಂಪನ್ ಮೂಲ ಒಂದಿರ್ಬೇಕ್ರಿ
ಹ್ಮ್
ಅವಾಗ ಬೆಳೆ ಮಲ್ಬರಿ ಬೆಳೆ ಚೆನ್ನಾಗ ಬರುತ್ರಿ ಮತ್ತೆ ಮತ್ತೆ ನಾವ ಅದನ್ನ ಬಾಳ್ ಕೇರ್ ತಗೊಂಡ್ ಮಾಡ್ಬೇಕರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ಮ್
ಆ ಯಾವ್ದ ಯಾವ್ದು ಪೀರಿಯಡ್ ಒಳಗ್ ಯಾವ್ದ ಯಾವ್ದ ಮಾಡ್ಬೇಕು ಅದನ್ ಮಾಡ್ಬೇಕ್ರೀ
ಹಾ ಹಾ
ಆಮೇಲೆ ಅದು ಬೆಳಸಿದ್ಮೇಲೆ ಆ ಒಂದಿಷ್ಟು ಮಲ್ಬರಿ ಪ್ಲಾಂಟ್ಸ ಬೆಳೆಸಿದ ಮೇಲೆ ಆ ಲೂಸ್ ನ ತಗೊಂಡು ಹಾ ಸಿಲ್ಕ್ ರೇರಿಂಗ್ ಮಾಡಕ್ರಿ ಸಿಲ್ಕ್ ವಂಶ ಇರ್ತವ್ರೀ ಸಿಲ್ಕ ವಂಶನ
ಹ ಸಿಲ್ಕ್ ವರ್ಮ್ಸ್ ಅವ ಹೆಂಗ್ ಹೆಂಗ ರೀ ಅವು ಸಿಲ್ಕ್ ವರ್ಮ್ಸ ಅ ಲಾಸ್ಟಿಗೆ ಒಂದ ಡೌಟ್ ಅದ ರೀ ನಮಗೆ ಸಿಲ್ಕ್ ವರ್ಮ್ಸ್ ಏನ ಲಸ್ಟ್ ಬಟರ್ಫ್ಲೈ ತರ ಅತವೇನ್ರಿ
ಹಾ ರೀ ಸಿಲ್ಕಮ್ಸು ಫಸ್ಟ್ ರೇರ್ ಮಾಡ್ಬೇಕ್ರಿ ಅವಕ್ ಒಳಗೆ ಒಂತ ಮೂರ್ ಸ್ಟೇಜ್ ಇರ್ತವ್ರೀ
ಹಾ ರೀ
ಅನ್ ಬಸ್ಬೇಕ ಈಗ ಮತ್ತ ಸ್ಟೇಜ್ ರೇರ ಮಾಡ್ಬೇಕ ರೇರಿಗ ಮಾಡ್ಬೇಕ ರೇರ್ ಮಾಡಿ ಅವು ಫೀಡಿಂಗ್ ಇರ್ತವ ಆಮೇಲ ಫೀಡಿಂಗ್ ಮಾಡಿ ಫಸ್ಟ ಮಾತ್ ಮಾತ್ ಮಾತ್ ಇರ್ತತ ಇದ್ರಿ ಮಾತ ಇಂದ ಲಾರ್ವೆ ಆಗತ್ ರೀ ಲಾರ್ವೆೆಯಿಂದ ಅಡಾಟ್ ಆಗುತ್ತ ರಿ ಅಡಲ್ಟ್ ಅಂದ್ರೆ ಆ ಆಮೇಲೆ ಪಾತ್ರೆಗಿತ್ತ ತರ ಮಾತ್ ಆಗತ್ರಿ
ಹ್ಮ್
ಮತ್ತ ಏನ್ ನಡ್ಸೀರಿ ನೀವು ನಿಮ್ ಬಗ್ಗೆ ವಿಶೇಷತೆ ಹೇಳ್ರಿ
ನಮ್ಗ ಏನಲ್ರಿ ಸ್ವಲ್ಪ ಅಲ್ಲಿ ಡಾಪ್ ಹಾಕ್ರರಿ ಹಂಗೆ
ಹಾ ರೀ
ಜಾಮೂನ್ ಗಿಡ ನೋಡಿರ ಏನ್ರೀ ಜಾಮೂನ್ ಗಿಡ
ನೋಡವ್ರಿ ನೋಡವ್ರಿ ನಾವ ಉದ್ರಿ ಮಾಡಕ್ ಬಿಟ್ಟು ಹೋಗಿಲೇ.. ಯಾರ ಮತ್ತೆ ಏನಾದ್ರೂ ನಿಮ್ ಬಗ್ಗೆ ವಿಶೇಷತೆ ಬಗ್ಗೆ ಹೇಳರಿ
ನೀವ ಅಂತರು ಹೇಳ ಬೇಕು ಜಾಮನ್ ಮಸ್ ಇರ್ತವ ತಿನ್ನಾಕ
ನಿಯರ್ ಲ್ಯಾಂಡ್ ಗೊತ್ತೇನ ನಿಯರ್ ಲ್ಯಾಂಡ್ ನೀರಲ ಹಣ್ಣ ಆರೋಗ್ಯಕ್ಕೆ ಬಾಳ ಒಳ್ಳೇದ್ರಿ ನೀರಲಹಣ್ಣ
ಶುಗರ್ ಕಂಟೆಂಟ್ ಕಡಿಮ ಮಾಡ್ತಿದ್ರಿ ಅದು ಅದಕ್ಕೆ ನೀರು ಜಡಗ ಮತ್ತೆ ಬಾ ತಿನ್ನೋನ ಮತ್ತ ಏನ್ ಮಾಡರಿ. ಮಾತಾಡ್ರಿ ಏನಾವ್ರು
ನಮ್ಮ ಹೆಸರ್ ಹೇಳ್ರಿ ಮಾತಾಡರಿ ಸ್ವಲ್ಪ ಬಿಜಿ ಅದೇವರಿ
ಏನಾದ್ರು ನಮ್ ಬಗ್ಗೆ ವಿಶೇಷತೆ ಬಗ್ಗೆ ನಿಮ್ಮ ಊರ್ ಬಲ್ಲಿ ಮಾತಾಡ್ವೆವು
ನೀರಲಹಣ್ಣ ತಿನ್ನಬೇಕ್ರಿ ನೀರಲಹಣ್ಣು
ಎಲ್ಲಿಗದ ಬಂದ ಬಂದ ಕಳದಿರಿ ಅಲ್ಲೇ ಹೊಸಂಡ
ಈ ನೀರಲಹಣ್ಣು ಶುಗರ್ ಕಂಟೆಂಟ್ ಕಡಿಮ ಮಾಡ್ತದ್ರೀ.
ಶುಗರ್ ಕಟೆಂಟ್ ಕಮ್ಮಿ ಮಾಡುತ್ತೆ ಅದ ರಿ
ಅರಾಮ್ ಅದಿರೇನ್ರಿ ಹ್ಮ್ ಆರಮ ರಿ
ಅಮಾ ಚಕ್ ನೀವು ಏನ್ ಓದ್ತಾ ಇದ್ದೀರಿ
ಹಾ ಬಿ ಯ ಸಿ ಅಗ್ರಿಕಲ್ಚರ್. ನೀವ್ರಿ?
ಹಲೋ ರೀ.
ಹಲೋ
ಹೂ.
ಮಾತಾಡ್ರಿ.
ಒಂದೇ ಒಂದ್ ನಿಮಿಷ ತಡೀರಿ.
ನೀವ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತೀರ್ ನೋಡ್ರಿ.
ಇ ಹೂ ಏನಂತೆ?
ನೀವು ಬಹಳ ಒಳ್ಳೇರ್ ಇದಿರಿ.
ಹ್ಮ್ ಹ್ಮ್ ಸರ್. ಬರ್ರಿ ಆದಾವ ಬರ್ರಿ ಸಾಕ್ ಬರಿ ಹೋಗ್ ಬರ್ರಿ.
ಸಾಕ್ರಿ.
ಊಂ ಬರಿ. ನಾಳ ನನ್ ಎಷ್ಟೊಂದಾಕ್ ಸ್ವೀಟ್ ಇರ್ತ್ರಿ.
ಪ್ಕರವಾಗಿರ್ತಾರೆ.
ಏನ್ರಿ? ಹು.
ಹಾ ಸರಿ ಅವ ಹುಗಿರ್ತ ಇರ್ತಾವಲ್ರಿ ಸಾಕ್ ಬರ್ರಿ ಬಾರ್ ಬಾಳ
ಹ್ಮ್ ಹ್ಮ್ ಹ್ಮ ಹ್ಮ್ ಹುಡುಗ್ರುಗ್ ಡಿಷ್ಟಪ್ಪಾತೇನು. ತೊಂಬರ್ರಿ ಸಾಕಲ್ರಿ ಅಷ್ಟು. ಹ್ಮ್ ಹ್ಮ್ ಹ್ಮ್
ಇದೊಂದು ಆ್ಯಪ್ ನಮ್ಗೆ ಒಬ್ರು ಸಲಹೆ ಮಾಡ್ದಿರಿ ಅದು ಬಹಳ ಬೆನಿಫಿಟ್ ಇದೆ.
ಹ್ಮ ಹ್ಮ ಏನ್ ಏನ್ ಬೆನಿಫಿಟ್ ಹೇರ್ಳಿ ಸ್ವಲ್ಪ.
ಯಾವ್ದಾದ್ರ್ ಬಗ್ಗೆ ಇಂಟ್ರೆಸ್ಟಿಂದ ಮಾಡದ್ರಿಂದ ನಮ್ಗೆ ನಾಲೆಜ್ ಬರ್ತದೆ.
ಏನ್ ನಾಲೆಜ್ ರಿ ಯಾವ್ ರೀತಿ ನಾಲೆಜ್?
ಯಾವ್ದಾದ್ರು ಪ್ಲೇಸ್ ಬಗ್ಗೆ ಅಥವ ಯಾವ್ದಾದ್ರು ಒಂದು ವಿಷಯ ಒಂದ್ ಸಬ್ಜೆಕ್ಟ್ ಬಗ್ಗೆ
ಹ ಹ
ಮತ್ತ ಮನಸ್ಸಿಗೆ ತೃಪ್ತಿ ಆಯ್ತ್ ನೋಡ್ರಿ.
ಹಲೋ
ಜೀವನ ಕಷ್ಟ ಆತ್ರಿ ಹಿಂಗಾದ್ರೆ ಹೆಂಗ.
ಯಾಕೊರಿ?
ಅಂದ್ರೆ ನಿಮ್ಗ್ ಅರ್ಥ ಆಗಲ್ರಿ.
ಅರ್ತ ಮಾಡ್ಸ್ರಿ.
ನೀವು. ಹೌ ಚಟ ಮಾಡ ಕಳ ತಿ ಮಾಡ ಏನ್ ಕಮಿಷನ್ ಮಾತಾಡ್ಬಡ್ರಿ ಹೊಡ್ರಿ
ಹಲೋ
ಬರಿ ಹೋಗನ್ ಬರಿ ಸಾಕು ಬರಿ ನಮಗ ಒಂದರೆಡು ಕೊಡ ಹತ್ರ ಅಂತ ಹೇಳ್ ಎ ಗತ ದ ಸ್ಟಾರ್ಟ್ ಮಾಡ ಹಲೋ ರೀ ಹುಡುಗ ಏನೋ ಕ್ವಾಶನ್ ಕೇಳತ್ತಾರ್ ನೋಡ ರೀ‌.
ಚೆನ್ನಾಗಿ ರೀ ಆರಾಮೇ ರೀ.
ಟೈಮ್ ಎಷ್ಟೊತ್ತ್ ರೀ ಎಷ್ಟೊತ್ತ್ ಐತ್ ರೀ ಸ್ಟಾರ್ಟ್ ಮಾಡಿ ನಾವು. ಮತಾಡತ್ ರ್ರೀ
ಒಂದ್ ಹತ್ತು ನಿಮಿಷ.
ಹ್ಮ್ ಹ್ಮ್ ಹುಡುಗರ್ ಏನೋ ಬಾಳ್ ಡೌಟ್ ಕೇಳಹತ್ತಿರ್ಲಲ್ರಿ.
ಏನಂತ
ಇವತ್ತು ಮನಸಿಗೆ ತ್ರಂ ಸಂತೃಪ್ತಿ ಆಯ್ತು ಸ್ವಲ್ಪ. ಹ್ಮ್ ರೀ ಹ್
ನಿಮ್ ಕೂಡ ಮಾತಾಡಿ ಒಂದು ಒಳ್ಳೇ ಅನುಭವ ಬಂತ್ರಿ.
ಇನ್ನೋ ಕರೆಕ್ಟ್ ಮಾತಾಡ್ರೆ ನೆಕ್ಸ್ಟ್ ಟೈಮ್ ಪೂರ್ತಿ ಕರೆಕ್ಟ್ ಆಗಿ ಮಾತಾಡಣ ಸ್ವಲ್ಪಾ.
ಆಯ್ತ್ ರೀ
ಅಂದ್ರೆ ಇನ್ನು ಟೈಮ್ ಆಗಿಲ್ಲ ಸ್ವಲ್ಪ. ಸರಿ ಆಯ್ತು ತೋರಿ ಬೈ ರೀ
ಹಾ ಬಾಯ್ ರೀ